ಸ
ಅಕ್ ನಮಸ್ಕಾರ ಶುಭೋದಯ
ಬೆಳಗಿನ ಶುಭೋದಯ
ಹ್ಮ್ ಏನ್ ಮಾಡತ್ತರಿ ಚಾ ಜಳಕದ ಎಲ್ಲಾ ಆಗೇತಿ
ಆ ಜಳಕ ಗಿಗಳ ಜಷ್ಟ್ ಆಯತ್ರಿ ನೀವು ಇವಾಗ ಒಂದ್ ಸ್ವಲ್ಪ ಇವು ಕಾಳುಗಳು ಅವವು ಇವತ್ತು ತಿನ್ಬೇಕ
ಕಾಳ ತಿನ್ಬೇಕನ್ ಅಂದ್ರ ಫ ಫಿಟ್ನೆಸ್ ಮೈಂಟೈನ್ ಮಾಡ್ತರಿ ಏನ್ ನೀವ ಏನ್ ಸ್ಟಡಿ ಮಾಡ್ತೀರ ಏ ಓದ್ತಿರೋ ಏನ್
ನಾವು ಎಮ ಬಿ ಬಿ ಎಸ್ ಸ್ಟಡಿ ಮಾಡ್ತೇವ್ರೀ ನೀವ್ರೀ
ಓಹ ಅದಕ್ಕೆಲ್ಲಾ ಕಾಣ ಫಿಟ್ನೆಸ್ ಅದರಿ ಫಿಟ್ನೆಸ್ ಮೇಂಟೈನೆನ್ ಮಾಡಕ ಕಾಳಕಡಿ
ಬೇಕಲ್ರರಿ ಫಿಟ್ನೆಸ್ ಎಲ್ಲಾ ಬೇಕಲ್ರರಿ ಬಾಡಿಗೆ
ಓಕೆ ಓಕೆ ಓಕೆ ಒತ್ತತತ ಅದ ಹೌದು ನಿಮ್ ಪ್ರಕಾರ ಇದು ಫಿಟ್ನೆಸ್ ಅಂದ್ರ ಹೆಂಗ ಇರ್ಬೇಕು ನಿಮ್ ಮಾಡ ಮಾಡರ್ನ್ ಪ್ರಕಾರ
ಮಾಡಡ್ರನ್ ಪಕ್ಕಕಾರ ರೀ ಮಾಡ್ರನ್ ಪಕ್ಕಾರ್ ಅಂದ್ರ ಫಸ್ಟ್ ನ್ಯೂಟ್ರಿಷನ್ ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕ್ರಿ ರೆಗುಲರ್ ಫಿಸಿಕಲ್ ಎಲ್ಲ ಎಕ್ಸರ್ಸೈಸ್ ಮಾಡ್ತರ್ಬೇಕ ಜಿಮ್ ಗಿಮಗೆ ಹೋಗ್ತರ್ಬೇಕಕ್ ಮತ್ತೆ ಡೈಲಿ ಜಾಗಿಂಗ್ ವಾಕಿಂಗ್ ಮಾಡ್ತರ್ ಬೇಕ್ರ ಏನಲ್ಲ ಅಂದ್ರ ಒಂದು ಟೂ ಕಿಲೋಮೀಟರ್ಸ್. ಡೈಲಿ ಹೋಗ್ತಿರಬೇಕು ಸ್ಲೀಪ್ ಕರೆಕ್ಟ್. ಮಾಡ್ಬೇಕ್ರೀ ಏನಿಲ್ಲಲ್ಲ ಅಂದ್ರೆ ನಿದ್ದೆ ಏನಿಲ್ಲಲ್ಲ ಅಂದ್ರೆ ಸಿಕ್ಸ್ಟಿ ಏ ಅವರ್ಸ್ ನಿದ್ದೆ ಮಾಡಬೇಕ್ರೀ ಬ. ಏಲ್ಲ ಅಂದ್ರೆ ಫೋರ್ ಟ ಸಿಕ್ಸ್ ಲೀಟರ್ಸ್ ಡೈಲಿ ವಾಟರ್ ಕುಡಿಬೇಕು ಮತ್ತೆ ಎಲ್ಲಾ ಹೈಡ್ರೇಷನ್ ಇದೆಲ್ಲ ಮ್ಯ ಮ್ಯಾನೇಜ್ ಆಗ್ಬೇಕಕ್ ಅಲ್ರರಿ ಬಾಡಿಗೆ ವಾಟರ್ ಕಂಟೆಂಟ್ ಜಾಸ್ತಿ ಇರ್ಬೇಕ. ನಮ್ಮಬಾಡಿಯಲ್ಲಿ ನೈನ್ಟ ಟ ನೈಟ ಟು ಪರ್ಸೆಂಟ್ ವಾಟರ್ ಕಂಟೆಂಟ್ ಇರುತ್ತ ರ ನಮ್ಮ ಬಾಡಿಯಲ್ಲಿ
ಓಕೆ ಹೌದ್ರ ಹೌದು
ಬ್ಯಾಲೆನ್ಸ್ ಆಗ್ಬೇಕಂದ್ರೆ ವಾಟರು ಜಾಸ್ತಿ ಕುಡಬೇಕು ಸಿಕ್ ಏನಿಲ್ಲ ಅಂದ್ರೂ ಸಿಕ್ಸ್ ತರ ಕುಡಿಬೇಕು ರೀ ಮಿನಮ ನಾ ಆಡಾಡ್ ಅಡಲ್ಟ್ ಏಜ್ ಇರ್ತೀವ ಅಲ್ರರಿ ಎಲ್ಲಾ ಕುಡಿಬೇಕು ಮತ್ತೆ ಹೆಲ್ತಿ ಫುಡ್ಸ್ ತಿನ್ಬೇಕ್ರೀ ಮೇನ್ ಪ್ರೋಟೀನ್ಸ್ ಐಟಮ್ ಪ್ರೋಟೀನ್ ಇರುತ್ತೆ ನೋಡ್ರಿ ಜಾಸ್ತಿ ಅದ್ರಾಗ ಇರುತ್ತೆ ಯಗ್ ಇರುತ್ತೆ ಈ ಚಿಕನ್ನು ಫಿಶು ಮತ್ತೆ ಮಿಲ್ಕ್ ವೆಜ್ ವೆಜ್ಜ್ ಇದ್ದಾರಂತ ಮಿಲ್ಕ್ ಅವನು ತಗೋಬೇಕ್ರಿ
ಬೆಳಿಗ್ಗೆ ಬೆಳಿಗ್ಗೆ ಈ ಹಾಲ್ ಕುಡದ್ರೆ ಹೆಚ್ಚ ಕಫಾ ಆಗತ್ ಅಂತಾರಲ್ರಿ ಹಾಲ್ ಕುಡಿಯೋದ ಚಲೋನೋ ಕೆಟ್ಟ
ಇಲ್ರರಿ ಕುಡಿಯಬೇಕು ರಿ ಹಂಗೇನಿಲ್ಲ ಜಾಸ್ತಿ ಕ ಕುಡಿಯಬಾರದು ಒಂದ ಮೀಡಿಯಂ ಒಂದು ಗ್ಲಾಸ್ ಡೇಲಿ ಒಂದು ಗ್ಲಾಸ್ ಬೆಳಗ್ಗೆದ ಕುಡುದರೇ ಒಳ್ಳೇದ ಡೈಲಿ ಕುೂಡ್ರ ಅದ್ರಾಗ ಜಾಸ್ತಿ ಪ್ರೋಟೀನ್ ಇರುತ್ರಿ ರಾತ್ರಿ ಅದೇ ರಾತ್ರಿನ ಕೂ ಕುಡಿತಾರೀ ಒಬ್ರೊಬ್ರು ಅಂದ್ರ ಆಲ್ಮೋಸ್ಟ್ ಅಲ್ಲ ಎಲ್ರುೂ ಆ ರೀ ಆಲ್ಮೋಸ್ಟ್ ಎಲ್ಲರೂ ಬೆಳಿಗ್ಗೆ ನೇ ಕುಡತಾರೀ ನೈಟ್ ಗಿಂತ
ಹೌದಾ
ಚಲೋ ಅಂತ ನಮ್ ಸೈಡ್ ಅಲ್ಲಿ ನಮ್ ಸೈಡ್ ಎಲ್ಲ ನಾವ್ ನಾವಂತೂ ಬೆಳಗ್ಗಿದ್ದಿನ ಒಂದ್ ಗ್ಲಾಸ್ ಹಾಲು ಮತ್ತೆ ಎರಡು ಎರಡೆರಡು ಎಗು ಇದು ಮಾಡ್ತೇವ್ರಿ ಬಾಯ್ಲ್ ಮಾಡಿ ತಿಂತೇವ್ರಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹಾ ಮತ್ತೆ ಫ್ರೂಟ್ಸ್ ಎಲ್ಲಾ ತಿನ್ಬೇಕ್ರೀ ಬೆಳಗ್ ಏನೆಲ್ಲ ಅಂದ್ರೆ ಡೈಲಿ ಒಂದು ಆಪಲ್ ತಿಂದ್ರೆ ತ್ತಲ್ರರಿ ನಿಮ್ಗೆ ಏನು ಯಾವ್ದ ಒಂದು ಇದನು ಬರದಲ್ರರಿ ಒಂದು ಏ ಹೆಲ್ತಿ ಆಗಿರ್ತ ರ ಫುಲ್ ಒಂದ್ ಯಾವ್ದು ಜ್ವರ ನೆಗಿಡಿ ಏನು ಬರದಲ್ರರಿ ಒ ದಿನ್ ಡೈಲಿ ಒಂದು ಆ್ಯಪಲ್ ತಿಂದ್ರೆ ಸಾಕ್ರೆ ಒಂದ್ ಚಾಪ್ರರ್ ನೀವು ಓದಿರ್ಬೇಕ್ ರೀ ಟೆಂತ್ ಆಗ ಒಂದು ಕಾಶ್ಮೀರ್ ಸೇಬ ಅಂತ ಕಾಶ್ಮೀರ್ ಸೇಬು ಅಂತ ಒಂದು ಚಾಪರು ಬಂದಿತ್ರಿ
ಹಾ
ಹಾ ಹಿಂದಿ ಚಾಪ್ಟರ್ ಅದ್ರಾಗ ಹೇಳ್ಯಾರ ನೋಡ್ರಿ ಡೈಲಿ ಒಂದ ಆ್ಯಪಲ್ ತಿಂದ್ರ ಏನನು ಬರೋದಿಲ್ಲ ಅದು ಆಕ್ಚುಲಿ ಕರೆಕ್ಟರೀ ನ್ ಹ್ಮ ಒ ಡೈಲಿ ಒಂದಂದ ಒಂದೇ ತಿಂದ್ರ ಸಾಕ್ರಿ ಆ್ಯಪಲ್ ಅದ್ರಾಗೇಲ್ಲಾ ಪ್ರ ಪ್ರೋಟೀನ್ಸ್ ಯ ಕಾರ್ಬೋಡ್ಸ್ ಎಲ್ಲಾ ಕಂಟೆಂಟ್ ಕರೆಕ್ಟ್ ಇರ್ತಾರ ಆದ್ರಾಗ
ಹೌದು ಗೊತ್ತರಿ ಅದು ಪಾಪ ಮಾರ್ಕೆಟೇ ಕೊಟ್ಟಬಟ್ಟಾರ ಕೊಟ್ಟುಬಿಡ
ಹಾ ಹಾ ಪಪ್ಪಾ ಹಾ ಕೆಟ್ಟ ಅನ ಹಾ ರೀ ಹೌದು
ಹ್ಮ್ ಹ್ಮ್ ಹ್ಮ್ ಈ ಮತ್ತ ಇದೆಲ್ಲ ಮಾಡಬೇಕ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಬೇಕಾಗತ್ರಿ ಅಂದಾಗ ನಂಬಲ್ಲಿ ಎಫೆಕ್ಟ್ ತೋರಿಸಸ್ತೈತ್ರಿ
ಹಾ ರೀ ಹೌದ್ರೀ
ಎಲ್ಲಾ ನೂ ಕನ್ಸಿಸ್ಟೆನ್ಸಿ ಮತ್ ಹೈ ಇಂಟೆನ್ಸಿಟಿ ಮತ್ತ ವರ್ಕೌಟ್ ಕರೆಕ್ಟ್ ಇತ್ತ ಅಂದ್ರೆ ಅಷ್ಟೇ ನಮಗೆ ಅಂದ್ರ ಒಂದ್ ತರಾ ಪ್ರಾಫಿಟ್ ಅತ್ತೆ ಹೇಳ್ಬೋದು ಹ್ಮ್ ಇಷ್ಟೆಲ್ಲ ಹಿಂಗ ಕರೆಕ್ಟ್ ಮೈಂಟೆನೆನ್ಸ್ ಇದ್ರು ನಮ್ ಮೈಂಡ್ ಎಲ್ಲ ಫುಲ್ ಮ ಎಲ್ಲಾ ಬ್ರೀತ್ ಮೂಮೆಂಟ್ ಎಲ್ಲ ಕರೆಕ್ಟ್ ಆಗತೈತ್ರಿ ಎಕ್ಸ್ಟರ್ನಲ್ ಗ್ರೋತ್ ಇದೆಲ್ಲಾ ಬರಾಬರಿ ಆಗತ್ ನಮಗ
ಇವಾಗಲ್ಲ ಆಟ್ರೆಟಕ್ ಜಾಸ್ತಿ ಆಗ್ತ ಎಲ್ಲಾ ಕರೆಕ್ಟ್ ಏನು ಎಲ್ಲ ಹೆಲ್ತಿ ಫುಡ್ಸ್ ತಿನಲ್ಲಾ ಏನಿಲ್ಲ ಹ ಹಾ ಎಲ್ರಿಗ ಬಿ ಪಿ ಪ್ರಾಬ್ ಬಿ ಪಿ ಶುಗರ್ ಕಾಮನ್ ಆಗಿಬಟ್ಟತ್ರಿ ಎಲ್ರಿಗ್ ಹಾ ಅದೇ ಪಿಜ್ಜಾ ತಿಂದೆ ಬರ್ಗರ್ ತಿಂದೆ
ಹ್ಮ
ಹಾಂ
ಏನ್ ನಮ ಅಂದ್ರ ನಮ್ ಆಯುರ್ವೇದ್ ಪ್ರಕಾರ ಹೆಂಗ ಗೊತ್ತೇಏನ್ರರಿ ನಿಮಲ್ಲಿ ಏನ್ ದೋಷ ಇರ್ತತ್ ನೋಡು ಅದ್ರ ಪ್ರಕಾರ ಊಟ ಮಾಡ್ಬೇಕಕ್ ನಮ ಕಡೆ ಅದ್ರ ಪ್ರಕಾರ ನಿಮಗ್ ಸಪೋರ್ಟ್ ಎನರ್ಜಿ ಸಿಕ್ ನಿಮ ಎಕ್ಸ್ಪೆಂಡಿಚರ್ ಬೇರೆ ವರ್ಕ್ಗೆಗಮಗೆ ಎಲ್ಪ್ ಆಗುತ್ತೆ ಅ ಹೇಳ್ತಾರೆ ಅಕಾರ್ಡಿಂಗ್ ಟ ನಾವು ಆಯುರ್ವೇದ ಆಯುರ್ವೇದ ಪ್ರಕಾರ ಖರೆ ಅಂದ್ರ ಹಂಗ ಆಯುರ್ವೇದ ಕರೆಕ್ಟ್ ಐತ್ರಿ ಅದು ಇದು ಹೇಳ್ಬೇಕಂದ್ರ ಆಯುರ್ವೇದ ಬಾಡಿ ಫಿಟ್ ಟ್ನೆಸ್ ಮಸಲ್ ಗ್ರೋತ್ ಮಾಡ್ಬೇಕು ಅದು ಹೇಳ್ಕೊಡಲ್ರೀ ನಿಮ್ಮ ಮನಸ್ಸ ನಿಮ್ಮ ತಲಿ ಏನೈತಿಲ್ಲ ಚಾನ್ ತಿಟ್ಕೋಬೇಕಂತ ಹೇಳ್ತೇತಿ ಆಯುರ್ವೇದ ಅದೊಂದು ಸೈನ್ಸ್ ಆಫ್ ಲೈಫ್ ಐತ್ ರರಿ ಕರೆಕ್ಟ್ ಪ್ರ ಪ್ರೊವೈಡ್ ಮಾಡ್ತೈತ್ ರೀ ಕರೆಕ್ಟ್ ವರ್ಕ್ ಒಂದು ಮ ಯೋಗ ಯಗ ಯೋಗಾಸನ ಮಾಡ್ಬೇಕ ರೀ ಮೈಂಡ್ ಫುಲ್ ಸ್ಟ್ರೆಸ್ ಫುಲ್ ಸ್ಟ್ರೆಸ್ ಫೀಲ್ ಆಗತ್
ಹಾ ಹೌದ್ರಿ ಹ ಕರೆಕ್ಟ್ ಯೋಗಾಸನ ಮಾಡೋದ್ರೆ ಸ್ಟ್ರೆಸ್ ಎಲ್ಲ ಫುಲ್ ಕಡಿಮೆ ಇದಾಗತ್ ರರಿ ಹೌದುರಿ
ಈಗ ಆಯುರ್ವೇದ ಒಳಗೆ ಒಂದಿಷ್ಟು ಎಕ್ಸಸೈಸ್ ನೋದಾವ್ರೀ ಅವ ಏನ್ ಮಾಡ್ತಾವ್ರೀ ಅಗ್ನಿ ಅದೆಲ್ಲಾ ಡೈಜೆ ಅಗ್ನಿ ಅಂದ್ರೆ ಡೈಜೆಸ್ಟಿವ್ ಫೈರಿಂಗ್ ಅವೆಲ್ಲ ಕರೆಕ್ಟ್ ನರಿಶ್ಮೆಂಟ್ ಕೊಡ್ತೈತ್ರಿ ಕರೆಕ್ಟ್ ಅ ಡೈಜೆಷನ್ ಅಲಕ್
ಹಾ
ಹಾ
ಅಂದ್ರೆ ನಿಮ್ ಟ್ರೀಟ್ಮೆಂಟ್ ಒಂದ್ ಸ್ವಲ್ಪ ಲೇಟ್ ಆಗ ಅನಸ್ತ್ ರೀ ಹಾ ರೀ ನಿಮ್ದು ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದಾಗ ಜಲ್ದಿ ಕ್ಯೂರ್ ಆಗಲ್ಲಗನ ನಿಮ್ ಟ್ರೀಟ್ಮೆಂಟ್ ಮಾಡ್ತೀರಿ ನೋಡ್ರಿ ಈಗಏನಾರ್ ಪಷೆಂಟ್ ಬಂತ ಅಂಕ ಹೇಳ್ರಿ ಅದ ಟ್ರೀಟ್ಮೆಂಟ್ ಒಂದ ಸ್ವಲ್ಪ ನಿಮ್ದ್ ಲೇಟ್ ಆಗುತ್ತೆ ಅನಿಸಸ್ತೈತಿಿ ನಮ್ಮ್ ಮಾಡ್ರನು ಅವಾಗ ಮಾಡುತ್ತೆ ಅಂದ್ರೆ ಹ ಪರ್ಮಂಟ್ ಕ್ಯೂರ್ ಇರುತೇನೆ ಹಾ
ನಮ್ ಕಡಿ ಹೆಂಗ ಇರ್ತಿ ಅಂದ್ರ ಸ್ವೆಟ್ ಬರ್ಬೇಕ್ರಿ ಏನೇ ಮಾಡದ್ರು ಫೋರ್ ಎಡ್ ಇದು ಏನ್ ಹಣಿ ಐತಲ್ರರಿ ಮ ಅಲ್ಲಿಂದ ಫೋರ್ ಏಡ್ ದಿಂದ ಅಲ್ಲಿಂದ ಸ್ವೆಟ್ ಬರ್ಬೇಕು ಅಂಡರ್ ಇವರ್ ಆರಾಮ್ಸ್ ದಿಂದ ಸ್ವೆಟ್ ಬರ್ಬೇಕು ಸ್ಪೈನ್ ದಿಂದ ಸ್ವೆಟ್ ಬರ್ಬೇಕು ಅಲ್ಲಿ ದಿಂದ ಈಗಲ್ಲ ಇವ ಹಂಗ ಹಿಂಗ ಏನ್ ರಿ ಸ್ವೇಟರ್ ಬರ್ತೈತೆಲ್ರಿ ಅದ್ರ ಇರ್ತ ಏನ್ ಗೊತ್ತೇನ್ರಿೀ ಒಳಗಿಂದ ಬಾಯಿ ಒಣಗ ಅ ಆದ ಅಂತ ಹೇಳಿ ತಿಳ್ಕೊಬೇಕು ಹಾ ಅವೆಲ್ಲಾ ಹಿಂಗ ಮಾಡದ್ರ ಏನಾದ ತೋರ್ತನ್ರಿ ಇಮಂಬ್ಯಾಲೆನ್ಸ್ ಆತೈತ್ರಿ ದೋಷ ಎಲ್ಲಾ ನಿಮ್ ಬಲ್ಲಿದು ಹಿಂಗಗೆನ್ ಭಯ ಒಣಗ ಅಂಗ ಹಂಗ ಏನ್ ಅಣಸ್ತಂದ್ರ ನಿನ್ ಬನ್ ಬ್ಯಾಲೆನ್ಸ್ ಅದ ದೋಷ ಅದ್ ಇದ ಎ ತೋರ್ಸ್ದಂಗ ಹಿಂಗ ಏನ್ ಎಕ್ಸಸೈಜ ಮಾಡಾಗ ಬಾಳ ಸ್ವೆಟ್ ಆಯ್ತು ಅದು ಆಯ್ತು ಹಿಂಗ ಏನ್ ಫೀಲ್ ಆಯತ ಅಂದ್ನು ಹಿಂಗ ಮತ್ ಇವ ಏನ್ ರಿ ಕರೆಕ್ಟ್ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು ಈಗ ಏನ್ ರಿ ನಿಮ್ ಕಫಾ ದೋಸ ಐತ್ತ ಅಂದ್ರೆ ನ ಬೆಳಿಗ್ಗಿನೇ ಮಾಡ್ಬೇಕ್ರೀ ರಫ್ಲಿ ಒಂದು ಸಿಕ್ಸ್ ಎ ಎಂ ಟು ಏಟ್ ಟಿ ಎಂ ಒಳ ಎಲ್ಲ ಮುಗಿಸಕೋಬೇಕ ಇಲ್ಲ ಅವಾಗ ನಮ ಬಾಡಿ ನ್ಯಾಚುರಲಿ ಸ್ಟೆಬಿಟಿನೂ ಇರ್ತೈತ್ ರರಿ ಸ್ವಲ್ಪ
ಹಾ ರೀ ಹೌದು ಹಾ
ಈವ ವಾತ ದೋಷ ಇದ್ದ್ರೆ ಹೆಂಗ ಇರ್ತಾರೆ ಸ್ವಲ್ಪ ಸ್ಲೋ ಇರ್ತಾರೆ ಸ್ಲೋ ಸ್ಟಡಿ ಮೂಮೆಂಟ್ ಅವ್ರರು ಎಲ್ಲಾ ವಾತ ಕೈ ಎಲ್ಲಾ ಬ್ಯನ್ಗೆ ಬ್ಯಾನ್ ಇರ್ತಾವಲ್ರರಿ ಸ್ವಲ್ಪ ಸ್ಲೋ ಇರ್ತಾರೀ ಇವರು ಇವ್ರ ಸ್ವಲ್ಪ ಬ್ಯಾಚ್ಗ ಇರಬೇಕು ನರಿಶಿಂಗ್ ಮೈಂಟೈನ್ ಮಾಡಬೇಕು ಅನ್ನೋ
ಹಾ ಹ ಹೌದು ನೀವೇನ್ ಫುಲ್ ಆಯುರ್ವೇದಕ್ಕೆ ಸ್ಟಡಿ ಮಾಡ್ತ ಮತ್ತದ್ರ ಅದ್ಗದ್ರೀ
ವ ಆಯುರ್ವೇದಿಕಕ್ಕೆ ಪ್ರೆಫರ್ ಮಾಡ್ತೀವಿ ರೀ ಅಚ್ಚು
ಈಗ ಎರಡೂ ಬೇಕೈತಿತ್ರಿ ಮಾಡ್ರನ ಈಗಮರ್ಜನ್ಸಿಏನಾರ ಆಕ್ಸಿಡೆಂಟ್ ಆಯತತಿ ಅತ್ತಂದ್ರ ನಮ್ ಕಡೆನ ಬರ್ಬೇಕಕ್ ರೀ ಮಾಡ್ರನ್ ಕಡೆ ಏನ್ ಮಡ್ರನ್ ಸೈಡ್ ಬರ್ಬೇಕ ರೀ ಹ ಆಯುರ್ವೇದ ಮಾಡತ್ರಿ ಅಂದ್ರೆ ಲೇಟ್ ಆಗತ್ರಿ ಎಮರ್ಜೆನ್ಸಿ ಏನಾರ ಆರ್ಟಿಂದ
ಎಲ್ಲ ನಿಮ ಟ್ರೀಟೆಂಟ್ ಮುಗುದಿಲ್ಲಲ್ಲ ಆಯುರ್ವೇದ ಬರಲೇಬೇಕು
ಹಾ ರೀ ಹೌದು ಹ ಅಂದ್ರೆ ಎಮರ್ಜೆನ್ಸಿ ಸಿಚುುವೇಷನ್ ಹೆಂಗಿದ್ರು ಇ
ಹಾ ಮಾಡೇಬೇಕ್ರೀ ಈಗ ಏನಲ್ರರಿನ್ನು ಮುಂಜೆ ಮುಂಜೆ ಿ ಆರಾಮ್ ಇರ್ಬೇಕು ನಮಮ್ಮ ಬ್ರೈನ್ ಕೂಲ್ ಇರ್ಬೇಕು ಯೋಗ ಒಂದ್ ಕರೆಕ್ಟ್ ಮಾಡ್ಬೇಕಕ್ ನೋಡ್ರಿ ಅದೊಂದ್ ಫಿಸಿಕಲ್ ಟ್ರೈನಿಂಗ ರೀ ನಮ್ ಬ್ರೈನಿಿಗೆಿ
ಹಾ ಹೌದ್ರೀ ಡೈಲಿ ಮಾಡ್ತರ್ಬೇಕಕ್ ಇವಾಗ ಮತ್ತೆ
ಅವೇರ್ನೆಸ್ ಹೇಳ್ತೈತಿ ಕರೆಕ್ ಉಸಿರ ಹೆಂಗಗೆ ಹೆಲ್ಪ್ ನರ್ವಸ್ ಸಿಸ್ಟಮ್ಗೆ ಹೆಲ್ಪ್ ಆತಿತ್ ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸ್ ಇರ್ತಿೈತ್ ಯೋಗ ಮಾಡೋದ್ರಿಂದ ಮತ್ತತ್ ಮೈಂಡ್ ಬಾಡಿ ಕನೆಕ್ಷನ್ ಇಷ್ಟು ಮ ಒಂದು ಫುಲ್ ಹಂಗ ಫ್ರೀ ಫೀಲ್ ಇರ್ತೈತ್ ಅವವತ್ತಿನ ದಿವ್ಸ ಫುಲ್
ಹಾ
ಫಂಕ್ಷನಲಿ ಅಂದ್ರೆ ಎಲ್ಲಾ ಸ್ಟ್ರೆಂತ್ ಕೊಡ್ತೇತ್ರಿ ನಮ್ಗ
ಹಾಂ ರೀ
ಯೋಗ ಮಸಲ್ಸ್ ಬಿಲ್ಡ್ ಮಾಡಲ್ ನಾ ಒಪ್ಗೋತೀಿನಿ ಬಟ್ ನಮ್ದ ಸ್ಟೆಬಿಲಿಟಿ ಸ್ಟ್ರೆಂತ್ ಸ್ಟ್ರೆಂತ್ ಬಿಲ್ಡ್ ಮಾಡ್ತೇತ್ರಿ ಇದು ಹಾರ್ಟ್ ್ಟೋನ್ ಮಸಲ್ಸ್ಗೆಲ್ಲಾ ಹೆಲ್ಪ್ ಆಗತ್ರಿ ಅದು
ಏನಿಲ್ಲಲ್ಲ ೈಲಿ ಫಾರ್ಟಿ ಫೈ್ ಮಿನಿಟ್ಸ್ ಟು ಸಿಕ್ಸ್ಟಿ ಮಿನಿಟ್ಸ್ ಮಾಡ್ತಾ ಇರ್ಬೇಕಕ್ ರೀ ಡೈಲಿ ಯೋಗ
ಹಾ ಮಾಡ ಮಾಡೇ ಬೇಕ್ರೀ
ಹಾ ಮಾಡ್ಲೇಬೇಕು ಮೈಂಡ್ಿಗೆ ಸ್ಟ್ರೆಸ್ ಎಲ್ಲಾ ಕಡಿಮೆ ಮಾಡ್ತೇತ್ ರೀ ಅದೆಲ್ಲ ಮೈಂಡಿಗೆಲ್ಲ ಸ್ಟ್ರೆಸ್ ಕಮ್ಮಿ ಮಾಡ್ತ ಹ ಸ್ಟ್ರೆಸ್ ಫೀಲ್ ಮಾಡ್ತನೆ ಹೌದ ರ ಕರೆಕ್ಟ್
ಫಿಟ್ನೆಸ್ ಹಂಗ್ ನೋಡಕ್ತರ ಈಸಿ ಇರತ್ತ ನೀವು ಯಾವಾಗ್ಲೂ ಡೈಲಿ ರುಟೀನ್ ಒಳಗ ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ಕೋ ಹೋದ್ರೆ ಇರುತ್ತ ಬಟ್ ಅದ ನೀವ್ ಮಾಡ್ಕೋತ್ರ ಮೆಂಟಲಿ ಮನುಷ್ಯ ಶಾರ್ಪ್ ನ ಇರ್ತೈತಿ ಹ್ಮ್ ನೀವು ಮೋಡರ್ನ್ ಆಯುರ್ವೇದ ಪ್ರಿಫರ್ ಮಾಡೋದೇ ಬೆಸ್ಟ್ ಯಾಕಂದೆ ಸೈಡ್ ಎಫೆಕ್ಟ್ ಇಲ್ಲ ಇದ್ರಾಗ
ಸೈಡ್ ಎಫೆಕ್ಟ್ ಎಲ್ಲ ರೀ ಅಂದ್ರೆ ಎಮರ್ಜೆನ್ಸಿ ಸಿಚುುವೇಷನ್ಿ ಮಾಡ್ರಾನೇ ಬೆಸ್ಟ್ ಅನ್ ಸತ್ರಿ ಯಾಕಂದ್ರೆ ಈಗ ಏನಾರ್ ಆ ಪ್ರಾಬ್ಲಮ್ ಹಾ ರೀ ಇವಾಗ ಎಲ್ಲಾರೂ ಕ್ಯೂರ್ ಹಾಕ್ ನೋಡ್ತಾರೀ ಎಲ್ಲಾ ಹೆಂಗ್ ಜನ್ರ ಅಂದ್ರೆ ಕ್ಯೂರ್ ಹಾಕು ಜಲ್ದಿ ಕ್ಯೂರ್ ಆಗ್ಬೇಕಕ್ ಅಷ್ಟೆ
ನೀವು ಸರ್ಜರಿ ಮಾಡ್ತಿೀರಿ ಯಾರು ಬರ್ದಿದ್ದು ಅದೇ ಸುಶ್ರುತಾನೇ ಬರ್ದಿದ್ದು ಆಯುರ್ವೇದ ಪ್ರಕಾರನೇ ಆದ್ರೆ ಇವು ಅಲ್ಲಲ್ಲ ಮತ್ತ ಒಳ್ಳೆ ನಿಮ್ದೇ ಮಾಡರ್ನ್ ಟೆಕ್ನಿಕ್ ಬೇರೆ ಇಲ್ಲ ಅವೇ ಮೇತ ಅವೇ ಅವ್ರ ಏನ್ ಯೂಸ್ ಮಾಡಿದ್ರಲ್ಲ ಇಕ್ವಿಪ್ಮೆಂಟ್ಸ್ ಅದು ಎಲ್ಲಾ ಅದೇ
ಹಾ ರೀ ಹೌದು ಸುಶೂತ್ರಾ ಆಚಾರ್ಯ ಆರ್
ಆ ನಿಂದ್ರಾಗ ಹೆಂಗ್ ಆಯುರ್ವೇದ ಇದ್ರಾಗ ಆಯುರ್ವೇದ ಇದ್ರೆ ಡಿಸೆಕ್ಷನ್ ಏನ್ ಬಾಡೀಸ್ ಏನ್ ಜಗ್ಗಿರ್ತಾವ ಕಮ್ಮಿ ಇರ್ತಾವ ರೀ ಡಿಸೆಕ್ಷನ್ ಮಾಡೋಕೆಲ್ಲ
ಒಂದೆ ಇರತ್ರಿ ನಮ್ ಗೋರ್ಮೆಂಟದಿಂದ್ ಕಮ್ಮಿ ಆಗತ್ರಿ ನಮ್ ಒಂದ ಐತಲ್ರಿ ನಮ್ಗೆ ಹೆಚ್ಚು ಈಗ ಪ್ರಿಫೆರ ಮಾಡಲ್ ಹೌದ್ರಿ ಕಾಲೇಜ್ ಮೇಲೆ ಡಿಪೆಂಡ್ ಡಿಪೆಂಡ್ ಆಗತ್ ರಿ ಅದ ಕಾಲೆಜ್ ಯಾವ್ದ ಇರತತಿ ಒಂದೊಂದ ಕಾಲೇಜಗೊಳದಾಗನ ಒಬ್ಬೊಬ್ರ ಇಬ್ರಿಗೆ ಕುಡಿಕ್ಯಾರ್ ಒಂದೊಂದ ಹಂಗನು ಇರ್ತಾರ ನೋಡ್ರಿ. ಹ್ಮ್ ಅದಾವ್ರಿ ಎಷ್ಟೋ ನಮ್ಮ ಫ್ರೆಂಡ್ಸ್ ಜಾಯ್ನ್ ಆಗ್ಯಾರಲ್ಲ ಎಂ ಬಿ ಬಿ ಎಸ್ನು ಈ ಅಬ್ರಾಡ್ ಅದು ಹೋದ್ರೆ ಏನು ಯೂಜ್ ಇಲ್ರಿ ಅದು
ಹಾ ಹೌದ್ರೀ ಹಂಗೆ ಅಲ್ಲಿ ಅಲ್ಲಿಂದ ಹೋಗಿ ಬಂದ್ರ ಮತ್ತ್ ಇಲ್ಲೊಂದು ಇಂಡಿಯಾಗ್ ಬರಕ್ಂದ್ರೆ ಒಂದ್ ಎಕ್ಸಾಮ್ ಬರಿಬೆರ್ಕ್ರೀ ಇಂಡಿಯಾಗ ಒಂದ್ ಎಕ್ಸಾಮ್ ಬರ್ದೇ ಬರಬೇಕ್ರಿ. ಅಲ್ಲಿ ವಿತ್ ಎಮ್ ಡಿ ಕ್ಲಿಯರ್ ಮಾಡಿರ್ತಾರಿ ಆ ಆ ಹಾ ಹ ವಿತ್ ಒಂದ್ ಎಮ್ ಡಿ ಎಮ್ ಡಿ ಕ್ಲಿಯರ್ ಮಾಡ್ತಾರ್ರಿ ಅದ ಸಿಕ್ಸ್ ಪಾಯಿಂಟ್ ಫಾಯ್ ಇಯರ್ಸ್ ಅಂದ್ರೆ ಇಲ್ಲೊಂದು ಎಕ್ಸಾಮ್ ಬರ್ದೆ ಒಳಕ್ ಬರಕ್ಕೆಕ್ ಅಷ್ಟ ತನಕ ಇವರು ಬರಂಗಾ ಬರಾಕ್ಕ ಬೆ
ಸಿಕ್ಸ್ ಪಾಯಿಂಟ್ ಫೈವ್ ಪ್ಲಸ್ ಅದೊಂದ ವರ್ಷ ತಕ್ಕೊಂಡ್ರುನು ಸೆವೆನ್ ಪಾಯಿಂಟ್ ಫೈವ್ ಇಯರ್ಸಿ ಹ ಅದು
ಹಾರಿ ಹೌದ ರಿ.
ಒಂದ್ ವರ್ಷ ಬರೀ ಉಳಿತಾವ ನಿ ಎಮ್ ಡಿ ಗೆ
ಹಾಸ್ಟೆಲ್ ಆಗಿನ್ ದುಡ್ಕೋತಾರ ಹೌದಿಲ್ ರೊಕ್ಕ ಇದ್ದವರ್ರು ಹೋಗಿರ್ತಾರ ಬಿಡ್ರಿ ಅವೆಲ್ಲ
ರೊ ರೊ ರೊಕ್ಕಿದ್ರ ರೊಕ್ಕ ಬೇಕ್ರಿ ಅಬ್ರಾಡಿಗೆ ಅಂತ ಅಂದ್ರೆ ಎಲ್ಲಾ
ಹಾ ಅಬ್ರಾಡ್ ಬೇಕರ ರೋಕ್ ಬೇಕ್ರೀ ಎಲ್ಲಾ ಸಪೋರ್ಟ್ ಅದಾವ್ರಿ ಎಜುಕೇಶನ್ ಲೋನ್ ಗಿನ್ ತೊಕ್ಕೊಬೊದು. ಒಂದ್ ಕಾಲ್ ಬರಾತೈತ್ರಿ ಕಾಲ್ ಮಾಡ್ತಿನಿ ನಿಮಿಗ್ ಆಮೇಲೆ.
ಹಾ ತಕಬ
ಸರಿ ರಿ ಇಡಲ್ರೀ.